ತವಾ
ಯಾರ ಪ್ರೀತಿಯ
ಗೊತ್ತಾಯ್ತಾ ಹೇಳುವ ನೀನ
ಏನ ಸೌಂಡ್ ಬರ್ತಾ ಇದಲ್ಲ ಅಲ್ಲಿ
ಬೈಕಲ್ಲಿ ಹೋಗ್ತದೆರೆ ಬೈಕಲ್ಲಾವ
ಓಹೋ ಹೌದಾ ಊಟ ಆಯ್ತಾ
ಹಾ ಆಯ್ತು ಕಪಾ
ನಂದು ಇನ್ನೂ ಇಲ್ಲ ಮಾಡ್ಬೇಕು
ದೂರ ಹೋಗ್ಬೇಕಾಯಿತ್ತು ಬರ್ತಾರಾ
ಟ್ರಿಪ್ಗೆಲ್ಲಿ ಹೋಗ್ತಾ ಇದಿವಿ ಇವಾಗ
ಹಾ ಹೋಗ್ ಬೇಕು
ಈಗ ಯಾವ್ ಊರು ಯಾವ್ ಪ್ಲೇಸ್ ಅಲ್ಲಿ ಇದೀರ ಟ್ರಿಪ್ ಅಲ್ಲಿ
ಅಲ್ಲಿ ಎಂಟ್ ಕೇಳದ ಈಗ
ಇಲ್ಲ ಇನ್ನು
ಇನ್ನು ಹೋಗ್ಬೇಕಾ ಆಯ್ತಾ ಹೊಂಟಿ ಅಂತ ಮಾಡಿದ್ದೆ ಸೌಂಡ್ ಬರ ಆತಿತ್ತಲ್ಲಾ
ಇಲ್ಲ ಇಲ್ಲ ಇಲ್ಲ ನಾನ್ ಬೈಕ್ ಅಲ್ಲಿ ಬೇರೆ ಕಡೆ ಹೋಗ್ತಾಯಿದೀನಿ
ತಮ್ಕೊಂಡಿದ್ದೆ
ಇಲ್ಲ ಇಲ್ಲ ಲಾಯಲಿ ಮಾಡೋ
ನಿನ್ನ ಹತ್ರ ಒಂದ್ ಬೈಕ್ ಇತ್ತಲ್ಲ ಮೊಲ್ಲಿ ನೋಡಿದ್ದೆ ನಾನು ಒಂದ್ ಟೈಮ್ ಅಲ್ಲಿ
ಹಂಗಲ್ಲ ಬೈಕ್ ನಡಲ್ಲ ಟ್ರಾವೆಲಿಂಗ್ ಎಲ್ಲ ಸ್ಪ್ಲೆಂಡರ್ ಬೈಕ್ ಅಲ್ಲಿ
ಸ್ಪ್ಲೆಂಡರ್ ಇದಿಯ ಬೈಕ್ಕು
ಓಹೋ
ಯಡದ್ವರ್ಷ ಬೈಕ್ ಟ್ರಾವೆಲ್ಲಿಂಗ್ ಎಲ್ಲ ನಡಿಯಲ್ಲ ಅದು
ಹ್ಮ್ ಹ್ಮ್ ಚಲೋ ಗುರು ನಿನ್ನ ಹತ್ರ ಬೇಕಾನ ಇದ್ ನನ್ನ ಹತ್ರ ಅದನ್ನೂ ಇಲ್ಲ
ನಂದಲ್ಲಪಾ ನಮ್ ಮಾವ ಅವರ್ದು
ಓ ಹೌದಾ ಮಾಮಂದ
ಹ ಹಾ ನೀನ್ನ್ ಕೊಟ್ಟೋಗಿದಾರ ಬೈಕ್ ಅದು
ಒಂದ್ ಆರು ವರ್ಷ ಆಡಲ್ಲ ನೀ ಮನೇಲಿ ಇರುತ್ತೆ ನೀನೇ ಯೂಸ್ ಮಾಡ್ಕೋ ಅಂತ ಕೊಟ್ಟ
ಹ್ಮ್ ಹ್ಮ್
ಈ ಬಾಯಿಗೆ ನಮ್ಮ ಅಕ್ಕಳ್ದ ಬೈಕು
ಹ್ಮ್ ಹ್ಮ್ ಮತ್ತೆ ಏನ್ ಸಮಾಚಾರ
ಟ್ರೀಪಿಗಲ್ಲ ಹಾ ಹೌ
ಏನು ಆಗಲ್ಲ
ಹ್ಮ್ ಹ್ಮ್ ಹೌದನು ಹ್ಮ್ ಹ್ಮ್ ಮೊದ್ಲು ಎಲ್ಲ ಹೋಗಿದ್ದೇನೆ ಟ್ರಿಪ್ಗೆ ಇದು ಫಸ್ಟ್ಟ
ಇಲ್ಲಪಾ ಇದೆ ಫಸ್ಟ್ ಟೈಮ್ ಹೋಗ್ತಾಯಿರೋದು
ಹ್ಮ್ ಯಾವ್ದ್ ಪ್ಲೇಸ್ ತೊಂಡಿಲ್ಲ ಇನ್ನು ಕರ್ನಾಟಕದಲ್ಲಿನ ಕರ್ನಾಟಕದಲ್ಲಿ ಟ್ರಿಪ್ ಮಾಡಬೇಕಲ್ ಫಸ್ಟ್ ಹೌದಾ
ಹ್ಮ್ ಹದಾನ ಹಲ್ಲ ಹೋಗ್ಬೇಕಂತ ಆಸೆ ಬಟ್ಟ ಏನ್ ಮಾಡ್ತ ಸ್ವಲ್ಪ ದುಡ್ಡಿಂ ತವಾ ಪ್ರಲಾಮ್ ಇದೆ ನಮ್ಮ ಮನೇಲೆ
ಆ
ಾಮ್ೊಂಡ
ಸಾಲ ಮಡ್ಕೊಂಡ್ ಹೋಗ್ತಾ ಇದ ಇದೆಯ ಟ್ರಿಪ್ಗೆ
ಮ ಮಂದೆ ಹೋಗದ ಆಗಲ್ವ
ಹೌದೌದು ಮುಂದೆ ಅನ್ನ ಫ್ಯೂಚರೆ ಎಲ್ಲ ಏನ್ಮತಿಯಲ್ಲ
ಹ್ಮ್ ಅದ್ಕ ನೀವ್ ಬರ್ತರಾ ಅಂತ ಕೇಳ್ದ
ಬರ್ತೀನ ಅಂತ ಇನ್ನೊಂದು ಲೇಟ್ ಆಗತ್ತಲ್ಲ ಒಂದ ತಿಂಗಳ ಹಂಗ ಲೇಟ್ ಆಗತ್ತ
ತಿಂಗಳ ಎಗ ಫ್ರೀ ಅವಿ ಒಂದ ಕೆಲ್ಸಣ ಅ ಇತ
ಇಲ್ಲ ಒಂದು ಅಟ್ ಲೀಸ್ಟ್ ಒನ್ ಮಂತ್ ರು ನಿತ್ಕೊಂಡ್ರೆ ನ ಬರ್ತೇಿ ಅಂದು ಪ್ರೈಸ್ ಮನೆಿ ಬಿ ಕಾಲೇಜ್ ಫೀಸ್ ಅದು ಕಾಲೇಜ ದಿಂದ ಡಿಗ್ರಿ ಪಾಸ್ ಆಗ್ಯಲ್ಲ
ನಾನ್ ಎಲ್ಬೋ ಅವನ್ ಎಲ್ಬೇಕಲ್ಲ
ಪ್ಲಾನ
ಅಲ್ಲಿ ತನಪ ಎಲ್ಲಾದ್ರೂಳೆ ದೊಡ್ಡ ಬಂಗಾಲ್ ಕೊಡುವಾಗ
ಎಷ್ಟ ಎಷ್ಟಾಗುತ್ತೆ ಖರ್ಚ
ಹರ
ಹತ್ ಸಾವಿರ
ಅಂದ್ರೆ ಕೊಪರಡ್ಗೆ ಎತ್ತಲ್ಲ
ಹ್ಮ್
ಅದಂದ ಕೂಟ್ಪೋಡದ
ಹ್ಮ್ ಹ್ಮ್ ಅಷ್ಟು ಮಾಡುವೆ
ಯಾವ ಪ್ಲೇಸ್
ಕೆಳ ಸಣಂತ
ಹ್ಮ್ ಹ್ಮ್
ಕ
ಸರಿ ಬರ್ತನಿ ಗೌರು ಬರ್ತನಿ
ಹ್ಮ್ ಎಷ್ಟ ದಿನ
ಚೆನ್ನಾಗಿದ್ದೀವಿ
ಎಷ್ಟು
ಹ ಮೂರು ಜನ ಆಗಿದೀವಿ ನಿಮ್ಮಂದ್ರ ಹ ಜನ
ಓಕೆ ಬರ್ತೀನಿ ಅಂತ ನನ್ ಫ್ರೆಂಡ್ ಬದನ ಕೇಳಲ ಅವ್ನ ಹತ್ರ
ಆ ಕೇಳುವದು ಐದು ಜನಷ್ಟೆ ಹ
ರೈಡರ್ಸ್ ಸಿಗಂತ ಬ ಅದಾನ ಅವನ್ ಕೇಳ್ತೀನ ಅಂತೆ
ಹೇಳ್ಬೇಕ್ ಹೇಳಬೇಕು
ಹೌದ ಧಾರ್ವಾಡಲ್ಲದೀನ ಈಗ ಎಲ್ಲಾ ಒಂದೆಲ್ಲಾ ಕೆಲ್ಸ ಮಾಡ್ತಿದ್ದ ಹ ಹಾ ಹತ ಮದ್ಲ್ ಕೆಲಸ ಮಾಡ್ತಿದ್ದ ಹೆ ಊಂತೀನಿ ಅವಾ ಹ್ಮ್ ಮಲ್ಲಿ ಕೆಲ್ಸ ಮಾಡ್ದ ಬುಟ್ಟಿಗೆ ಹದಕು ಏನು
ಹೌದು
ಹ್ಮ್
ಕಾಲ್ ಮಾಡಿದ ಅವನ್ಗೆ
ಹಾ
ಹ
ಹಾ
ಅದ
ಹ್ಮ
ಹ
ಇಂತ ಮನ ಬೇಕಂದ್ರ ನೆನ್ನೆ ದಿಸಾ ದಡಪಂಗ ಊಟ ಕೊಟ್ಟಿಲ್ಲ ಅಂತೋಡ ಯಾರ ಕೊಡ್ತಾರೆ ಚಂದ ಆಗಿದ್ರ ದಿಕ್ಕಿಲ್ಲ
ಸರಿ ಮತ್ತ
ಕೇಳಿ ಮಾತಾಡದ
ನಾ ಮಾತಾಡಲ್ಲ ಬ್ರೋ
ಇಲ್ಲ ಕೊರ್ಕೊಂಡ ಮಾಡಕತ್ತಿದ್ದೇನೆ
ಹ ಹ
ಏರ್ಪಣ ಕಣಲ್ಲ
ಬೈ ಮೇಲೆ
ಹೌದಾ
ಅದೆ ಫೋನ್ ಇಡ್ಕೊಂಡೆ ಮಾತಾಡ್ತಾ ಇದ್ದೆ
ಹ್ಮ್ ಹ್ಮ್ ಹ್ಮ್ ಹ್ಮ್
ಕೇಳ್ತಾ ಇತಾನ ಅದ್ರಲ್ಲಿ ಚಾರ್ಜಿಲ್ಲ ಹಾಂ
ಪೋನ ಚಾರ್ಜಲ್ಲ ನಿಂದು
ಫೋನಲ್ಲಮ್ಮ ಏರ್ ಫೋನಗುತ್ತೆ
ಹೌದಾ ಡುತ್ತಿದ್ದನೆ ನಿನ್ ಹತ್ರ
ಹ
ಹೌದ ವೈರಲ್ಲಾನ
ವೈರ್ ಲೇಸ್ ಫೋನ್
ಹ್ಮ್ ಹ್ಮ್
ಹ ಹ ಅದೇ ಸಂತಣ ಹಲೋ
ಹ್ಮ
ಎಟ್ಟು ಬರ ಒನ್ಸಾರ್ ಮಾತ ಕಿದೆ
ನಕ್ಷಾಗತ್ತಾ
ಕೇಳಿದ್ನಾರ ನಾಳೆ ಎಲ್ಲ ನಾಳಿದ್ದೋಗತೀವಿ
ಎರಡ್ ಮೂರ್ ದಿನ
ಹಾ
ಏನ್ ಗುರು ಎರಡ್ ದಿನ ಮೂರ್ ದಿನ ಇರ್ಬೇಕಾದ್ರೆ ನೀನ್ ಹೇಳ್ತೀರಲ್ಲ
ಏನ್ ಮಾಡ್ಲಿ
ಮತ್ತತ್ರ ಒಂದು ವಾರ ಆದ್ರ ಇರಬೇಕತ್ತಿಲ್ಲ ನಾನು ಅದ್ಕ್ಕೆಲ್ಲಾ ಪ್ರಿಪೇರ್ ಆಗ್ಬೇಕಲ್ಲ ಏನ್ ಗುರು ಕರೆಕ್ಟ್ ಆಗಿ ಹೇಳಕ್ಕ ಆಗಲ್ಲ ಎಲ್ಲ ಸ
ಅದೇ ಕೇಳ್ಬಿಟ್ಟು ಹಳ್ಬೇಕ ಮನೇಲಿ
ಹುದಾ
ಹಾ
ಹ್ಮನಿಮಮ್ಮ ಮನೆ ಹೋಗಂತ ಹೇಳ್ತಾರನಾ
ಹಾ ಅವಾಗಂತ ಹೇಳೋಣ
ಹ್ಮ್ ದುಡ್ಡು ಕಿಸಕೊಂಡೆ ಮನ್ಯಾಗ
ನ ಗ ಎ
ಹ್ಮ ಹ್ಮ್ ಹ್ಮ್ ಇಲ್ಲ ಶೇಂಗಸಾಲ
ಎಲ್ಲ ನ ಮಾತ
ಹ್ಮ್ ಹ್ಮ್
ಸೇವಿಂಗ್ಸ್ ಮಾಡಕ್ ನಾವನ್ ಕೆಲ್ಸ ಮಾಡ್ತವ ಹೇಳಿ
ಹ್ಮ
ಹಾ
ಹ್ಮ
ಕೆಲ್ಸ ಮಾಡಿದ್ರೆ ಸೇವಿಂಗ್ಸ್ ಮಾಡ್ಬೋದು ಸುಮ್ಮ್ ಸೇವಿಂಗ್ಸ್ ಎಲ್ಲಿಂದ ಮಾಡೋಣ
ಹ್ಮ್
ಮೊದ್ಲು ಚಿಕ್ಕರ್ಗ ಮಾಡ್ತಿದ್ವಿ ಸೇವಿಂಗ್ಸ್ ಮನೇಲಿ ಅಂಗಡ ಕಸಿದಾಗ್ರ
ಹ್ಮ್ ಹ್ಮ್
ಎಲ್ಲ ಮಾಡ
ಹ್ಮ್ ಮುಂದಂದ ಕೆಲಸ
ಕೆಲ್ಸ ಮಾಡ್ಬೇಕು ಇವಾಗ ಕಂಪ್ಯೂಟರ್ ಮುಗಿಸತೇನಿ
ಹ್ಮ್ ಹ್ಮ್
ಹೊಡೋಣ ಎಲ್ಲಾದ್ರೂ ಮಾಡುವಲ್ಲ ಕೆಲ್ಸ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹೇಳ
ಅದೇ ಕೆಲ್ಸ ನೋಡ್ರಣ ನಮ್ಮ್ ಮುಂದೆ ಎಲ್ಲಾದ್ ಬೆಂಗ್ಗಳೂರು ಎಲ್ಲಾದ್ನಮ್ಮ್ ಅಣ್ಣವ್ರೆಲ್ಲಾ ಇದ್ದಾರಲ್ಲ ಹ್ಮ್ ಅವ್ರಿಗೆ ಕೇಳ್ತೇನಿ ನೋಡ್ರಿ ಬಂದ್ ಕೆಲ್ಸ ಅಂತ ಹಂಗಿದ್ರು ನಮ್ ಚಿಕ್ಕಮ್ಮೂರು ಅಲ್ಲೇ ಇರ್ತಾರೆ ನಲ್ಲ ಮಾಡಕದು
ಹಲೋ
ಹ್ಮ ಹಲೋ
ಹಾ
ಮನ ಎಲ್ಲಾ ಇರಂಗೋಲ್ಲ ಮನೆಕ
ಹ
ಹ್ಮ್
ಸರಿ ನವ
ಸರಿ ಸರಿ ಹ್ಮ